ಅಲೋ
ಹಲೋ ಬೈ
ಸದ್ಯಕ್ಕ ಏನ ಇಲ್ಲಾಗಗದ ಏನ್ ಯಾರು ಮಾತ ಮಾತಾಡ ಚಂದಗ ಮಾತಾಡ ಅವ ಹಿಯಲ್ಲೋ ಅವ ಮಾತಾಡ ನೀ ಹುಡುಗಿ ಅಲ್ಲೋ ಒಂದ ಕಾಲಿಗೆ ಎಂಬತ್ತು ರೂಪಾಯಿ
ಬೆಂಗಸ್ ಮಂತೆ
ಏ ಇಲ್ಲ ಮಚ್ಚಾ ಅದೆಲ್ಲಾ ಇಲ್ಲ ನಾ
ನೀ ಆನ್ಲೈನ್ಲ್ಲಿ ಮಾತಾಡ್ತಿದ್ದೆ ದಂಗಸ್ ಬಂದೆ ಬಿಡ ಆಯ್ತ ಒಂದ ಕಾಲ
ಏನಾಗಲ್ಲ ಮಾತಾಡ ಮಚ್ಚಾ
ಹ್ಮ್ ಹೇಳ ಹೇಳ ಬೇಗ ಹೇಳ
ಹಾ ಸರಿ ಏನು ಏನ್ ಮಾಡ್ತಿ ಏನ್ ಊಟ
ಹಾ ಊಟ ಬೆಳಿಗ್ಗೆ ರೈಸ್ ಇತ್ಲಿ ತಿನ್ಲಿಲ್ಲ ಸಷ್ಟ್ದಿಕ್ಕದೇನು
ಹಾ ಏನ್ ಮಾಡ್ತಿದ್ಯಾ ಬ ಪಿಜಿಲಿ ಇದಯಾ
ಹ ಪಿಜಲ್ಲ ಅದು ಅಂಗಿ ವಾಶ್ ಮಾಡ್ದ ನಿನ್ನೆ ಹೊಲಸ ಆಗಿತ್ತ ಲಈ
ಮುಂಗಾರವಾ
ಮುಂಗಾರ ಮಳೆ ಟು ನೋಡಿದ್ದೇನಾ ಮುಂಗಾರು ಮಳೆ ಟು ಮೂವಿ
ಹಲ ಮಸಾಲ ಹ
ಏ ಇವ ಯಾವ ಲೇ ಸೂ ಮುಂಗಾರು ಮಳೆ ಟೂ ಮೂವಿ ನೋಡಿದೆನ ನೋಡಿದ್ಯಾ
ಹ್ಮ್ ಹ್ಮ ಹ್ಮ್ ಹ್ಮ್ ನೋಡಿದ್ದೀನ್ನೋಡಿದ್ದೀನಿ ಯಾರ ಇರ್ತಾರ ಮುಂಗಾರ ಮೂಳೆಯಲ್ಲಿ ರವಿಚಂದ್ರನ ಇರ್ತಾನ
ಮುಂಗಾರ ಮಳ ಟು ಅಲ್ಲ
ಮಂಗಳವಾರ ಮಂ ಟು ಬಂತ
ಏ ಬಟ್ಟೆ ನಾಲ್ಕದು ವರ್ಷ ಆತ್ಲಿ ಏ ಸಹ ಕಯತೆ ಮೂವಿ ನೋಡುುವ
ಇಂದಜಲ್ಲಯತನೆಲ್ಲ
ಹಾ ಗಣೇಶ್ ಇರೋದನಿಲ್ಲ ಅವ್ರ ಅಪ್ಪ ಇರ್ತಾನ ಅವ್ನು ಹ ರವಿಚಂದ್ರನ ಪಲ್ ಸಹಕ ಹಾ ಮಸ್ತ ಆಐತ ಹ ಏ ಅವಳು ಇಲ್ಲ ಅವಳು ಅವಳು ಇಲ್ಲ ಬೇರೆವಳು ಬೇರೆ ಇರು ಇನ್ನು
ಅದೇನ್ ಅದಕ್ಕ ಅದಕ್ ಲಿಂಕಿತ
ಹಾ ಅಂದ್ರೆ ಲಿಂಕ್ ಸ್ವಲ್ಪ ಅಷ್ಟೇ ವೈಕಗೆ ಅಂದ್ರೆ ಅವ್ಳು ಫಸ್ಟ್ ಬಿಟ್ಟೋಗ್ ಬಿಡ್ತಾ ಗೊತ್ತು
ಹ್ಮ್
ಇವ್ಗೆ ಇವಳ ಮೇಲೆ ಯಾಗುತ್ತೆ ಇವ್ ಇವಳು ಆಮೇಲೆ ದೂಖ ಮಾಡಿದೆ ಅಂತ ಹೇಳ್ಬಿಟ್ಟು ಗೊತ್ತಾಳ ಅವ್ಗೆ
ಮ ಹಂಗಯ
ಹಾ ಆದ್ರೂ ಅಪಸ್ ಅಂದ್ರೆ ಕನ್ಆಗ್ತೇತಿ ಅಂದ್ರೆ ಇಬ್ರು ಕಲ್ಕತಾರೆ
ಹ್ಮ್
ಮದ್ ಆಗ್ತತೆ ಅಲ್ಲಿಗೆ ಮುಗಾರಳೆ ಟು ಎಂಡ್ ಆಯ್ತು
ಅಯ್ಯೋ ಇದ ನೋಡಿದೀನಿ ನೀನು ಎತದ ಅದು ರಾಗಿ ಹಳ್ತದು ಯಾವ್ದ್ ಹೊಸ್ತ ಬರ್ತೈತಲ್ಲ ಈಗ ಒಂದು ತ್ರಿಬಲ್ ತ್ರಿಬಲ್ ರೈಡಿಂಗ್ ಯಾವ್ದ್ ಆಐ್ತಲ್ಲ ಒಂದು
ಹಾ ತಡ್ ಕೆಸ ಟ್ರಿಬಲ್ ರೈಡಿಂಗಾ ಗಣೇಶ್ ಮೂವಿ ರಶ್ಮಿಕಾ ಮಂದನ್ ಅವ್ರು ಇರ್ತಾಳಲ್ಲ
ಹ್ಮ್ ಹ್ಮ್
ಹಾ ನೋಡಿದ್ದ ನ ಅದು ಚೆನ್ನಾಗಿ ನೋ
ಅದ್ರಳ ರಶ್ಮಿಕಾ ಮಂತ್ರಣಯತಾಳೆ
ಹಾ ಇದಾಗಲ್ಲ ಇಲ್ಲ ಇಲ್ಲ ರಶ್ಮಿಕಾ ಮನ ಇರೋದು ಚಮಕ್ ಚಮಕ್ ಮೀಲಿದ್ದಾಳೆ
ಹ್ಮ್ ಅಲ್ಲ ಈಗ ಯ್ದ್ ಬರ್ತೈತಲ್ಲ ಇದು ಯ್ದೋ ಬಹಳ ಜನ ಆಮ್ ಗೋಯಂ ಟು ಅದೇನೋ ರೆಡಿತ ಅದು
ರೀಸೆಂಟ್ ಯಾವ್ದೋ ಪೋಸ್ಟ್ ಮಾಡೋಣನೆ ನಂಗೂ ಏನಪ ಆತಿಲ್ಲ ಅದು
ಅದ್ ಹೆಸರ್ ಬಾಳ ಜನ ಹುಡುಗಿರುತ್ತೆ
ಹ್ಮ್ ಹೌದು
ಹ ಮೈ ಮ್ಯಾರೇಜ್ ಇಸ್ ಫಿಕ್ಸ್ ಐ ಗೋಂಟ್ ಐ ರೆಡಿ ಟಟ ದ ರಿಸ ಹ ಸಾಗ
ಹೌದಣ
ಮತ್ತೆ ಮತ್ತೇನಾ ಹಲೋ ಹಲೋ
ಹಲೋ
ಹ್ಮ ಮತ್ತೇನ ಏನ್ ಕೆಲ್ಸ ಏನ್ ಬಿ ಬಿಸಿ ಕೆಲ್ಸಲ್ಲ ಇದೀಯಾ ಏನು ಹಲೋ ಏನಾರ ಬಜಲಿ ಇದಯಾ ಅಲ್ಲ ಏನಾದ್ರು ಬಿಜಿ ಕೆಲ್ಸದಲ್ಲಿ ಇದಯಾಜಿ
ಹಂಗಗೆ ಇದು ಹ ಹೋಗ್ತೀ ನ ಬೆಳಿಗ್ಗೆ ಏನ್ ಮಾಡದ
ಯ ಕಸೆ ಗುಪ್ತ
ಅಂದ್ರೆ ಬೆಳಿಗ್ಗೆ ಮನೆ ಮನೆ ಹೋಗಿ ಪೇಪರ್ ಹಾಕದು
ನಮ್ಗೊಂಚೂರ್ ಹೇಳ್ಳೆ ಅದ್ನ
ಹ್ಮ್ ಮಾಡ್ತೇನ ಇದು ಅಯ್ತೋಡ ಕೆಲ್ಸ ಮಾಡ್ತೇನ ಪಾನ್ ಶಾಪಲ್ಲಿ
ಇಲ್ಲೋ ಅಡ್ಜೆಸ್ಟ್ ಆಗಲ್ಲ ನಂಗೆ
ಕೂಡ ಅಂದ್ರೆ ಬೆಳಿಗ್ಗೆ ಪೇಪರ್ ಹಾಕೋದಕ್ಕೆ ಬರ್ತಿಯಾ ಕೇಳ್ತೀನಿ
ಹ್ಮ ಬರ್ತೀನಿ ಕೇಳಪ್ಪ ಅಲ್ಲ ನಿನಗ್ ಎಷ್ಟು ಕೊಡ್ತಾನ ಅವ್ನು
ಅಂದ್ರೆ ನಮ್ದ ನಿಂದ್ ನಿಂದ್ ಕಡಿಮೆ ಆಗುತ್ತೆ ಯಾಕ್ ಂದ್ರೆ ನಿಂದ್ ಬರೀ ಪೇಪರ್ ಅಷ್ಟೇ ನ ಪೇಪರ್ ಮತ್ತೆ ಹಾಲು ಎಷ್ಟೀ ಪಾ ಒಂದು ಮುನ್ನೂರು ನಾಲ್ಕ್ನೂರು ಹಾಲಿಂದ ಪಾಕೀಟ್ ಇರ್ತಾವಲ್ಲ ಕೊಟ್ಟು ಬರ್ಬೇಕಲ್ಲ
ಎಪ್ಪೋ ಯಾತ್ರ ಯಾತ್ರಲ್ಲ ಹೋಗ್ತೀಯಾ
ಸ್ಕೂಟಿ
ನಮ್ಮ ಹತ್ರ ಗಾಡಿ ಇಲ್ಲ ಅಲ್ಲ ಅವರೇ ಕೊಡ್ತಾರೇನ
ಹಾ ಅವ್ರೇ ಕೊಡ ಮತ್ತೆನ್ನ ನೀವ ಬೇಕಾರ್ ಹೋನಕೂ ಕೆಲ್ಸಕ್ಕೆ ಬೆಳಿಗ್ಗೆ ಐ ದುವರೆ ಆರು ಗಂಟೆ ಬಂದ್ ಕರ್ಕೊಂಡ್ ಹೋಗ್ತಾರೆ
ಇಲ್ಲಿಗ್ ಬಂದ್ ಕರ್ಕೊಂಡ್ ಹೋಗ್ತಾರಾ
ಹಾ ಕರ್ಕೊಂಡ ಹೋಗ್ತಾರೆ ಕರ್ಕೊಂಡ ಹೋಗಿ ಅಲ್ಲಿ ಹೋದ್ಮೇಲೆ ಒಂದ್ ಎರಡ್ ಮೂರ್ ದಿನ ನಿನ್ ಜೊತೆ ಬರ್ತಾರೆ
ಹ್ಮ್
ಆಮೇಲಿಂದ ನೀನೇ ಕೊಟ್ಬಿಡ್ತಾರ ಗಾಡಿ
ಹ್ಮ್ ಓಕೆ ಓಕೆ ಓಕೆ ಕೇಳು ಅಲ್ಲ ಈತ ಈತ
ಹ್ಮ ಹಾ ಇನ್ನು ಒಬ್ರೀಗ್ ಬೇಕು ಅಷ್ಟೇ ಅವ್ನ್ ಕೇಳ್ತನಿ
ಹಯ್ಯೋ ಅಯ್ಯಯ್ಯೋ ಕೇಳಪ್ಪ ಅದು ಅದೊಂದು ಕೆಲ್ಸ ಮಾಡ್ಕೊಡಪ್ಪ ಮತ್ತೆ
ಹಾ ಮಾಡ್ತೀ ಅಂದ್ರ ಅಷ್ಟ ನಿಂಗ ಅರ್ಧ ಮರ್ಧ ಬಿಟ್ಟೆ ಅರ್ಧ ಮಾಡ್ದೆ ಹಂಗಿಲ್ಲ ನಂಗ್ ನಿದ್ದೆ ಬರ್ತೈತೆ ಎರಡೂವರೆ ಮೂರ್ ಸಾವಿರ ಸಾಕಲ್ಲ
ತಿಂಗ್ಳಗ
ಹ್ಮ್ ಮತ್ಲೇ ಮತ್ತ ಏನ್ ಮಾಡ್ದ ಇನ್ ಕೆಲ್ಸನ ಇಲ್ಲ ಆರಾಮ್ಲೇ ಬೈಕಲ್ಲಿ ಹೋಗದ್ ಮನೆ ಮನೆ ಬಿಸಾಕ್ ಹೋಗ್ಬಿಡ್ದ್ ನಿಂದೇನ ಹ ನಲ್ವತ್ತೈವತ್ತು ಮನೆ ಇರ್ಬೋದು
ಯಪ್ಪೌ ಅದ ಎಷ್ಟೊತ್ತಿಗ ಮುಗ್ಯ
ಹಾ ಸ್ಟಾರ್ಟಿಂಗ್ ಅಲ್ಲ ಒಂದ್ ಒಂದ್ ವಾರ ನಿಂಗ್ ಒಂದ್ ಒಂದ್ ಗಂಟೆ ಮ್ಯಾಲ್ ಮಷ ತಗಳುತ್ತೆ ಆಮೇಲಿಂದ ಹದಿನೈದು ಇಪ್ಪತ್ತು ನಿಮಿದಲ್ಲಿ ಮುಗ್ಸೊಂಡ್ಬಿಡ್ತಿಯ ನೀನ
ಅಯ್ಯೋ ಅಯ್ಯಯ್ಯಪ್ಪ ಅಷ್ಟು ಹಾಕಿ ಸುಮ್ ಬಂದ್ಬಿಡದ ಅಷ್ಟು ಹಾಕಿ ಸುಮ್ ಬಂದ್ಬಿಡದು
ಹಾ ಸುಮ್ ಬಂದ್ಬಿಡದ ಅಷ್ಟೇ
ಹ್ಮ್ ಹ್ಮ್ ಸರಿ ಸರಿ ಮತ್ತೆ ಆ ಇಂತ ಮನೆಂತ ಪಕ್ಕ ನೋಡ್ಕೊಬೇಕಲ್ಲ
ಹ್ಮ ಅದ ಕರ್ಕೊಂಡ್ ಹೋಗ್ತಾರೆ ಮೂರ್ನಾಕ್ ದಿನ ತೋರಸ್ತಾರೆ ಅವರು
ಹ್ಮ್ ಹ್ಮ
ಹಾ ತೊರ್ಸದ್ಮೇಲೆ ಹೋಗದಷ್ಟ
ಹ್ಮ್ ಸರಿ ಸರಿ ಸರಿ ಸರಿ ಒಂದ್ ಮೂರ್ ನಾಕ್ ಅಂತರು ಕೊಡಲ್ಲ
ಹಾ ಇಲ್ಲಲ್ಲೆ ನಂದೇ ಮೂರುವರೆ ಕೊಡ್ತಾರೆ ಹಾಲ ಏಳ್ನೂರ ಎಷ್ಟು ಎಳ್ನೂರು ಹಾಲ್ ಪ್ಯಾಕೆಟ್ ಅದೆಲ್ಲ ಕೊಟ್ಟು ನನ್ಗ ಮೂರುವರೆ ಸಾವ್ರ ಕೊಡ್ತಾರ
ನನಗೆ ಎಷ್ಟು ಕೊಡ್ಬೋದು
ನೀನ್ ನೀನ್ ಮಾತಾಡಬೇಕ ಅವ್ರ್ ಜೊತೆ ಹೆಂಗ್ ಮಾತಾಡ್ತೀ ಹಂಗೆ
ಹ್ಮ ಸರಿ ಸರಿ ತಿಂಗ್ಳಿಗ
ಹ್ಮ್ ತಿಂಗ್ಳಿಗೆ
ಹ್ಮ್ ಸರಿ ಸರಿ
್ಮ ಬೆಳಿಗ್ಗೆ ಏಳ ಏಳಣದಕ್ಕೆನ್ ಪ್ರರ್ಚನೆ ಮಾಡ್ಬಡ್ು
ಹ್ಮ್ ಮತ್ತತ್ ನೀನ್ ಅಷ್ಟಕ್ ಒಂದ್ ಲೇಟ ಬರ್ತಿಯಾ
ನಾನ್ ಆರಾಮ್ ಅಲ್ಲಿ ತಿಗಾಕೊಂಡ್ ನ್ ಫ್ರೆಂಡ್ ಬರ್ತಾರೆ ಲೋಕ ಕ ತಿರ್ಗಡ ಅಲ್ಲಿ ಚಾಗಿ ಕೂಡ ಬರ್ತವ ಇದ ಐದಾರು ಜನಕ್ಕೆ ಬೆ ಮೀಟ್ ಮಾಡಿಬರ್ಬೇಕು ಬೆಳಗ್ಗೆ
ಹ್ಮ್ ಹಗೆ ಹ್ಮ್ ಏನಾರಾ ನಿಿಂದ ನನ್ ಚಪ್ಪ ಇದಾನ ಇಲ್ಲೇ ಬಿಟ್ಟು ಹೋಗಪ್ಪಾ
ಹಾ
ಅೇ ನನಗ್ ಗೊತ್ತು ಕಳ್ಳೆ ನೀನೇ ನನ್ ಚರಿ ಹಾಕೊಂಡ್ ಹೋಗೋಾನ ಅಂತ ಅದ್ ಅದ್ಕ್ಕೆ ಅದ್ಕ ನಾನು ಯಾವ ಹುಡುಗರುರಿ ಅವ್ರು ನನ್ ಚಪ್ಪ ಏನೋ ಹಾಕೊಂಡ್ ಓದ್ ಬಿಡು ಯಾವಂದ್ರರು ಬೇರೆದ್ಾಕೊಂಡು ಏನಾರ ಅಂದ್ರೆ ಏತಾ
ಹಾ ಏ ಏನ್ ಅಂತಾರೆ
ಅದೈ ಅವ್ನ್ ಚಪ್ಪಲಿ ಅವ್ನ ಇಲ್ಲ ಅವ್ನ್ ಚಪ್ಪಲಿ ಹೋಗಿ ಹಾಕೊಂಡೋಗ ಅವ್ನಿಿಗೆ ಏನಂತಾನ ಕೇಳಿ ಸರಿಯಗ ನನ್ ಚಪ್ಪಿ ಹಾಕೊಂಡ್ ಹೋಗ ನನ್ ಚಪ್ಪಲಿ ಹಾಕೊಂಡ್ ಹೋಗಿದ್ದ ಸರಿ ನನ್ ಚಪ್ಪಿ ಹಾಕೊಂಡ್ ಹಯ್ದು ಈಗ ಈಗ ನಾನಾರಂದ್ರೆ ಮತ್ ನನಗೆ ಕೆಟ್ಟ ಏನಂತಾನೆ ಅಂತ
ನಂದು ಕೇಳದ ನಂದು ಹಾಕೊಂಡ್ ಹೋಗ್ತಾರೆ ಬೇರೆಯವ್ ಅಂತನಿ ಅಷ್ಟೇ ಅವನ್ ಸಿಕ್ತಿಲ್ಲ ನಂಗೆ
ಹ
ಹ್ಮ್ ಹ್ಮ್
ಅಲ್ಲ ಹ ಅವತ್ತಿನ ಹೇಳಿದಿ ್ ನನ್ ಕಡೆ ಚಾಪಡಿ ಅಂತ ನ ಬಂದ್ಕಿಂತ ಯ ಯಾವನ ಎತ್ಕಂತ ಹೋದ ಚ
ನಾನನ್ ನಿವಾಗ ನ ಒಂದು ಯಾವೇ ತಕೊಂಡ್ ಬಿಟ್ಟ ಅಲ್ಲಿ ಬಂದೇ ಅಲ್ಲ ಪಾಸ್ ಸ್ಯಾಂಡಲ್ಸ್ ಸ್ಪಾರ್ಕ್ಸ್ ಎಂಟಟ್ನೂರು ರೂಪಾಯಿ ಸ್ಪಾರ್ಕ್ಸ್
ಹ್ ಸರಿ ಹಂಗಂತ ನಂದಾಕಂದ್ರದ ನೂರೈವತ್ತು ಇನ್ ನೂರ ಐತ್ರದಲ್ಲ ಹಾಕೊಂಡ
ತೀರ್ ಮಾಡದಿಪ್ಪಾ ಪ್ರಜಂಟಡೆಡೆ ತಗನೆಲ್ಲಿಲ್ಲಿ
ಹ ಹ್ಮ್ ಮಕನ ತೊಳಿ ಎಲ್ಲ ನಂಗೆ ಹೋಗ್ತಯಾ
ಎತ್ತ ತಕ್ಷಣಂ ಡೈರೆಕ್ಟ್ ಅಲಿಸ್ತೀನಿ ಅಷ್ಟೇ ಅಲ್ಲಂದ ಅಲ್ಲೂಜಿ ಸೀದ ಹೋಗ್ತೀನಿ ಚಾಕ್ ಬತ್ತಿ ಹೋಗ್ಬಿಡದು ಅಪ್ಪನ್ ಕೆಲ್ಸಕ್ಕೆ ಹ್ಮ್
ಸರಿ
ಸಾಕ್ಷಿ ಮು ಹಣ ಟಾಕ್ಸಿಕ್ ಮೂವಿಗೆ
ಹ ಕಕ್ಷಿಕ್ ಮೂವಿ ಹೋಗ್ಬೇಕಂಡ್ರೆ ಹೋಗ್ತ ಏ್ ಹಂಗಾದ್ರೆ ನನ್ ನನಗೊಂದು ಬುಕ್ ಮಾಡರು
ಹಾ ಬುಿಂಗ ಎ ಸಾರ್ ಆಗಿಲ್ಲ ಸಾರ್ಟ್ ಆದ ತಕ್ಷಣ ಡರೆಕ್ಟ್ ಹೋಗಿೋಣ ಇನ್ನೂರು ರೂಪಾಯಿ ಅಷ್ಟೇ ಇನ್ನೂರ ಇನ್ನೂರ ಐವತ್ತಷ್ಟೇ
ಹಾ ನಂದೊಂದ ಮಾಡಪ್ಪಾ ಮತ್ತೆ ಏಯ ನಂದು ನಂದು ನನ್ ಮರಿಬೇಡ ನಂದು ಬುಕ್ ಮಾಡ ನಿನ್ ಫೋನಲ್ಲಿ ಬುಕ್ಕಾದ್ರೆ
ಹಾ ಮಾಡೋಣ ಮಾಡೋಣ ನೀನ್ ಕಾಲೇಜ್ ಮುಗಿತಾನ ಕಾಲೇಜ್ ಮುಗಿತಾ ಮಾಡ್ತಣ್ಣ ಪಂಗ್ಯನಲ್ಲ ಮಾಡೋಣ ಇದು ಇಲ್ಲೋಣ ಇಲ್ಲಾಂದ್ರೆ ಇನ್ನೋರ್ ಬಿಟ್ಟ ಮಲ್ಗೆ
ಹ್ಮ್ ಇನ್ನಾರ್ ಬಿಿಟ್ಟಲ್ಲಿ ಹ ಪಿವಿ ಆರಿತ್ತಲ್ಲಾ
ಹಾ ಇಲ್ಲ ಇಲ್ಲ ಎಲ್ಲ ಹೋಗಣ ಜಾಸ್ತಿ ರೇಟ್ ಇದ್ರೆ ಇಲ್ಲ ಇ ಇಲ್ಲ ಹೋಗೋಣ ಅಂದ್ರೆ
ಎಲ್ಲಿ ವಯಸ್ ಎಸ್ ಮಲಿತಾ ಇನ್ನೊಂದ್ ಯಾವದೋ ದೊಡ್ಡ ಮಲ್ಲಿತ್ ಅಂತಣ ಈ ಕಡೆ
ಇವ ಮಾಾಲಾ ಇದಐ್ದಾರೆ ಮತ್ತೇನ ಲಕ್ಷ್ಮೀ ಮಾಾಲ
ಹ್ಮ್ ಬಾಳ ದೊಡ್್ಮಾಲಂತೆ ಅಲ್ಲಿ ಸಕ್ಕದಾಗ ಥಿಯೇಟ್ರರ್ ಮಾತ್ರ ಎಷ್ಟ ಲೆವೆಲ್ ಐತೆ ಸಕ್ಕಾಗ
ಈ ತ್ರೀ ಡಿ ಐತೆ ಗೊತ್ತಾ ನಿಂಗೆ ನಾನ್ಮರ್ ನೋಡ ೀಡ ಲಕ್ಷ್ಮಿ ಮಾಾಲಲ್ಲಿ
ನೋಡಿದ್ದೆ
ಹಾ ಲಾಸ್ಟ್ ಇದೆ ನೋಡಿದ್ದ ನಾು ಲಕ್ಷ್ಮಮಾಲ್ ಹೋಗಿಲ್ಲಿ ವಿಮಾ ನೋಡಿದೆೇ ತಾನೆ ನ್ಯಾಷನಲ್ ಮಾರ್ಕೆಟಾ
ನ್ಯಾಷನ ಮಾರ್ಕಟ್ೋಡಲ್ಲ ಯು ಅ ನೋಡೀಿ
ಇಮಾಲಾ ಅದ್ರ ಅದ್ರ ಪಕ್ಕದಲ್ಲಿ ಐತೆ ಲಕ್ಷ್ಮೀ ಮಾಲಾ ಅಂತ
ಹ್ಮ
ಅಲ್ಲೆಲ್ಲ ಐತೆ ಹೊಸ ಇ ಥಿಯೇಟರ್ ಹೋಟೆಲ್ ಬುಕ್ ಸ್ಟಾಲ್ ಈ ಫುಲ್ ದೊಡದು ಅದು ಮತ್ತೆ ಹರ್ಷಾ ಕಂಪಕ್ಸ್ ನೋಡಿದ್ಯಾ ಸೇವಿಟ್ ವಿಮಾನ ನೋಡ ಯಾವ ಇ ಮೊಬೈಲ್ ಅಂಗಡಿಡತ ನೋಡ ಒಂದ ಐನೂರುರ್ನೂರು ಮೊಬೈಲ್ ಅಂಗಡಿ
ಹ ಅಷ್ಟಕೊಂಡಿದ್ದದ
ಅಯ್ಯೋ ನಮ ಮೊದ್ಲು ಅಲ್ಲೇ ಅಷ್ಟಲ್ಲಿ ಇತ್ತು
ಹಾ
ಸಾವಿರವರೆಗೂ ಮೂಲಂಗಡಿಿದಾವ ಒಂದ್ ಕಡೆ ಒಂದ ಒಂದ್ ಬಿಡಿಗಲಿ
ಹಂಗಂದ್ರ ಕಮ್ಮಿ ರ
ಫುಲ್ ಕಮ್ಮಿ ಹೆಂಗಂತ ಹೆಂಂಗಗೆ ಹಾ ಹಂಗಲ್ಲ ಸೆಕಂಡ್ ಹ್ಯಾಂಡ್ ಸಿರ್ತದೆ ಫಸ್ಟ್ ಹ್ಯಾ್ ಸಿರ್ತವೆ
ಹಂಗೆ ನ ನಾನೊಂದ ತಗೋಬೇಕಲ್ಲ ಹೊಸ ಮೊಬೈಲ
ಏ್ ಮನತನ ತಗೊಂಡಿದ್ದಲ್ಲ ಮತ್ತೆಾಕ
ಏ ಇರ್ಲ ತಾವಾಗ ಇರ್ಲಿ ಜೊತೆಗ ಒಂದು
ಆ
ನೀನು ಮತ್ತೆ ನೀನ್ ತಗೊಂಡಲ್ಲ ಫೋನ್ ಅದೆ
ಇವತ್ತ ಇಲ್ಲ ಸ್ಯಾಮ್ಸಂಗ್ ಸ್ಟೋರ್ ಅಲ್ಲಿ ತತೇಿ
ಸಂಗೀತ
ಅಂದ್ರೆ ಹ ಸಂಗೀತ ಅಲ್ಲ ಇಲ್ಲೇ ಬೇರೆ ಸ್ಯಾಮ್ಸಂಗ್ ಶೋರ್ ಅಂತ ಐತೆ ಕೆ ಕೆ ಹಾ ಆ ಕಡೆಲ್ಲ ಕೆಮಸಿ ಕೆಮಸಿ ಹತ್ರ
ಅಲ್ಲೇನು ಎಷ್ಟು ಕೊಟ್ಟೆ
ಇಪ್ಪತ್ ಸಾವಿರ ಇಪ್ಪತ್ ಮೂರ್ ಸಾವಿರ ಏನ ಐತೆ ಗಮ ಮೇ ತೋರ್ಿದೀನ ಇವ ಸ್ಟಾರ್ಟಿಂಗ್ ಆರು ಸಾವಿರ ಕಟ್ಟೋ ಡಂಪಮೆಂಟ್
ಹ
ಇನ್ನ ನಾವ ತಿಂಗಳ ತಿಂಗಳ ಕಟ್ಕೊಂಡು ಹೋಗೋುದು
ಹಾ ಸರಿ ಸರಿ ಹಾ ಸರಿ ನನಗೆ ಸ್ವಲ್ಪ ಕೆಲ್ಸ ಆಯ್ತು ಟೈಮ್ ಆಯ್ತು
ಕಾಲೇಜ್ಗೆ ಹೋಗ್ಬೇಕಾ ಸರಿ ಸರಿ ಊಟಗೀಟ ಮಾಡು ಹೋಗು ಆಮೇಲೆ ಫೋನ್ ಮಾಡ್ತೀನಿ ಸರಿ ಬಾಯ್